ಮಸ್ತೆ
ನಮಸ್ಕಾರ ನಮಸ್ಕಾರ ಏನ್ ಮಾಡ್ತಿದ್ದೀರಾ.
ನಿಮ್ಮ ಅಮ್ಮ ಬೂಸ ಕಲಸ್ತಾರೋದನ್ನ ನೋಡ್ತಾ ಇದ್ದೀನಿ. ಆಯ್ತು ನಿಮ್ದಾಯಯ್ತು.
ಹಾ ಆಯ್ತು ನಿಮ್ದು ಏನ್ ತಿಂದ್ರಿ. ನಾವು ಅನ್ನಾರಸ ತಿಂದೆವು.
ನಾವು ತರಕಾರಿ ಅನ್ನ ತಿಂದೆೇವ್.
ಹ್ಮ್ ನಿಮ್ಮ ಹುಟ್ಟಿದಬ್ಬ ಎಂದು
ನಮ್ಮ ಹುಟ್ಟಿದಬ್ಬ ನಿಮಗೆ ಗೊತ್ತಿಲ್ಲವಾ.
ಏನ್ ಹುಡುಗೊರೆ ಬೇಕು ನಿಮಗೆ
ನೀವ್ ಏನ್ ಕೊಡತಿರಾ ಅದು ಸಾಕು ನಮಗೆ
ನೀವ ಎನ್ ಕೇಳುವೀರೋ ಅದನ್ನೇ ಕೊಡುವೇನು.
ಏನ್ ಕೊಡ್ತೀರಾ.
ನಿಮಿಗ್ ಏನ್ ಬೇಕು
ನೀವ್ ಏನ್ ಕೊಡ್ತೀರಾ ಅದ್ ನಿಮ್ ಇಷ್ಟ ಅಲ್ಲ ನಾ ಹೇಳಿದ್ದು ನೀವು ಕೊಡ ಕಾಗೋತ್ತು
ಏನು ನೀವು ಕೇಳಿದ್ರೆ ಅದ್
ಏನ್ಲಾ ನೀವ್ ಏನ್ ಕೊಟ್ ಟ್ರ ತಗೋತೀನಿ ನಾ ಏನ ನಿಮ್ಮ ಪ್ರವಾಸ ಬಗ್ ಪ್ರವಾಸ ಬಗ್ಗೆ ಸ್ವಲ್
ಹ್ಮ್ ಪ್ರವಾಸ ತುಂಬಾ ಚೆನ್ನಾಗಿತ್ತು.
ಓ ಹೌದಾ
ಹ್ಮ್
ಯಾರು ಜಗಳ ಆಡಿರ್ಲಲ್ವಾ
ಈ ಯಾರೂ ಜಗಳ ಮಾಡಲಿಲ್ಲ.
ನಿಮ್ಮ ತಾಯಿಗೆ ಸಹಾಯ ಮಾಡಿದೀರ ನೀವು ಯಾಕೆ ಹೋಗಿನ ಮಲಗಿದ್ದೀರಾ.
ನನಗೆ ಧೂಳಿನ ಇದಿದೆ.
ಹೌದಾ ಹ್ಮ ಸರಿ ಸರಿ ಸರಿ ಹಾಗಾದ್ರೆ ಪರವಾಗಿಲ್ಲ
ಹ್ಮ್
ಮತ್ತೆ ಇನ್ನೇನ್ ಸ ಮತ್ ನಿಮ್ಮ ಮನೆಗೆ ಯಾವ್ದೋ ಒಂದು ಅಜ್ಜಿ ಬಂದಾರಲ್ಲ ಹೋದಾರ
ಅವರು ಬಂದು ಊಟ ತಿಂದು ಹೋಗಿದ್ದಾರೆ.
ಆ ಅವಜ್ಜಿ ಏನಕ್ಕೆ ಊಟ ಹಾಕಿದೀರಿ ನೀವು ಅವಜ್ಜಿಗೆ.
ನನ್ಗೇನ್ ಗೊತ್ತು ನಾನು ನಿಮ್ಮ ಮನೆಯಲ್ಲಿ ಇದ್ದೇನಲ್ಲ.
ಅವ್ರ ಮನೇಲಿ ಮಾಡಿಲ್ವಂತ. ಯಾರ ವಜ್ಜಿಗೆ ಊಟ ಹಾಕಿರೋದು.
ನನ್ನ ಅಜ್ಜಿ
ನಿಮ್ಮ ಅಜ್ಜಿ ಎಲ್ಲೂ ಇರರು
ಹಾ ಅವರಿಗ ಇನ್ನೇನು ಕೆಲ್ಸ ಇಲ್ಲಲ್ಲ ಅದಕ್ಕೆ ಹಾಕಿದ್ದರು.
ಹ್ಮ್
ಈ ಗಾಡಿ ಗತ್ತಿ ಏನಾಗಿದೆ ನೋಡಿ ಸ್ವಲ್ಪ.
ಗೊತ್ತು ಅಲ್ವಾ ತುಂಬಾ ಹಳೇದಾಗಿದೆ.
ಹ್ಮ ಮಾರ ಹಾಕ್ಬೇಕಾಗಿತ್ತು ಸ್ವಲ್ಪ ಹಣ ಆದ್ರೂ ಬರುತ್ತೆ.
ಎಲ್ಲಿ ಮಾರುವುದು ಅದನ್ನು ರ ರಿಪೇರಿ ಮಾಡಿಸಬೇಕು
ಯಾರದು ನಿಮ್ಮದೇನ
ಹ್ಮ್ ನಮ್ಮ ಅಣ್ಣನದ್ದು ಹಳೆಯ ಗಾಡಿ
ಹಾ ಹೌದಾ
ಹ್ಮ್
ಮತ್ತೆ ಇನ್ನೇನು ಸಮಾಚಾರ
ಏನುಲ್ಲ ಹೇಳಬೇಕು ನಿನ್ನೆ ನಾನು ಪ್ರವಾಸದಿಂದ ಆರು ಗಂಟೆಗೆ ಬಂದು
ಹ್ಮ
ಹ್ಮ ಗಂಟೆಗೆ ಬಂದು ಮಲಗಿದ ಹ ಹೌದು ಬೆಳಗ ವಾರಲ್ಲ ಏಳು ಗಂಟೆ ಆಗಿತ್ತು ಹ್ಮ ಹ್ಮ್ ಬಂದು ಮಲಗಿದ್ದ ನಾನು ಸಂಜ ಆರು ಗಂಟೆಗೆ ಎದ್ದಿದ್ದೇನೆ ನನ್ನ ಅಮ್ಮನನ್ನ ಚೆನ್ನಾಗಿ ಬೈದರು
ಹೌದಾ ನೀವು ಪಾಪ ಅವ್ರೊಬ್ಬ್ರೇ ಕೆಲ್ಸ ಮಾಡ್ತಿದ್ರಿ ನೀವು ಮಲಗಿದರೆ ಅವ್ರಿಗೆ ಬ ಬೇಜಾರ ಆಗುತ್ತೆ ತಾನೆ
ನಂಗೂಪ ನಿದ್ದೆ ಇಲ್ಲಪ್ಪ ಪ್ರವಾಸಕ್ಕೆ ಹೋಗಿ ನಂಗೆ ಪ್ರವಾಸಕ್ಕೆ ಹೋಗಿ ತುಂಬಾ ಆಯಸ ಆಗಿತ್ತು
ಈಗೂ ನಿದ್ದೆ ಬರ್ತಿದೀ ನಿಮಗೆ ಈಗ ಇನ್ನ ಏನ್ ಮಾಡ್ತಿದ್ದೀರಾ ಮನೆಯಲ್ಲಿ ನೀವು
ರಲ್ಲಿ ಕುಳಿತುಕೊಂಡಿದ್ದೇನೆ ಏನಾದರೂ ತಿನ್ನಬೇಕನಿಸುತ್ತಿದೆ ಅದಕ್ಕೆ ಯೋಚಿಸುತ್ತಿದ್ದ ಏನು ತಿನ್ನುವುದು ಅಂತ
ಅದೇ ಉದ್ದದಕ್ಕಿರದೆ ಅದು ಮಾಡ್ಕೋಣನ್ವಾ
ಹ್ಮ್ ಅದ್ರಲ್ಲಿ ಏನೋ ಒಂದು ಈಗ ಮಾಡುತ್ತಾರಲ್ಲ ಹೊಸದಾಗಿ ಬಂದಿದೆ ಅಲ್ಲ ಒಂದು
ಯಾವುದು
ಅದನ್ನು ಉರಿದು ಇದರ ತರ ಮಾಡತಾರಲ್ಲ ಆತರ ಮಾಡ್ಕೊಳ್ಳೋಣವ
ನನಗೆ ಅರ್ಥ ಆಗಿಲ್ಲ ನೀವು್ ಯಾವ್ದು ಹೇಳಿದ್ದೀರೋ
ನೀ ಉದ್ದ ಉದ್ದ ಬರುದು ಪಾ ಅದರದ್ದು ಪೊಟ್ಟಣ ಬರುತ್ತದಲ್ಲವೇ
ಹಾ ಹಾ
ಅದನ್ನು ಉರಿದು ತಿನ್ನೋದು ಮಿಕ್ಚರ್ ತರ ಮಾಡುತ್ತಾರಲ್ಲ
ಅದು ಬೇಡ ಅದು ಬೇರೆ ಅದೇ ಬರುದ ಆ ತರದ್ದು ಇನ್ನೊಂದ ತರ ಇರುತ್ತೆ ಅದು
ಇಲ್ಲ ಅದು ಚಂದ ಇರುತ್ತದೆ ನೋಡಿ
ದು ಮಾತ್ರರ ಇರೋದಿಲ್ಲ ಚೆನ್ನಾಗಿರುೋದಿಲ್ಲ
ಸರಿ ಹಾಗಾದ್ರೆ ಉದುದನ್ನೇ ಮಾಡುವನವಾ
ಹ್ಮ ಮಾಡೋಣ
ಯಾವಾಗ
ಯಾವಂಗ್ ಮಾಡೋಣ ನೀವೇ ಹೇಳಿ
ಯಾವಾಗಲೇ ಯಾರೋ ನಿನ್ನ ಸ್ನೇಹಿತರು ಫೋನ್ ಮಾಡಿದ್ದಾರಲ್ಲ ಏನು
ಅವರಕ್ಕೆ ಕಷ್ಟ ಅಂತೆೆ ಪಾಪ ಏನ್ ಮಾಡೋದು ಎಲ್ಲರಿಗೂ ಜೀವನದಲ್ಲಿ ಕಷ್ಟ
ಅವರ ತಾಯಿ ಏನಕ್ಕೆೆ ಎತ್ತ ಎಲ್ಲ ಕೇಳುತ್ತಾರೆ ಎಲ್ಲ ಹೌದೇ ಅವ್ರ ತಾಯಿ ಎಂಟನೇ ತಿಂಗಳಲ್ಲಿ ಕೊಡುತ್ತೇನೆ ಅಂತ ಅಂದಾರಂತ ದುಡ್ಡು ಅದಕ್ಕೆ ನೀವು ಕೋಡಿ ಅಂದ್ ಅನ್ಕೊಟ್ಟೆ
ಹೌದು ಏನಕ್ಕಂತ ಅವ್ರಿಗೆ
ಅವರಿಗೆ ಅವರು ಹುಟ್ಟಿದ್ದಬ್ಬಕ್ಕೆ ಒಂದು ಬಟ್ಟೆ ತಗೊಂಡಿದ್ದಾರೆ ಆ ಬಟ್ಟೆ ಐದೂುವರೆ ಸಾವಿರ ಹ್ಮ್ ಆ ಬಟ್ಟೆೆಗೆ ಅನ್ದು
ಆರ ಹುಟ್ಟಿದ ಹಬ್ಬ ಆಗೆ ಹೋಗಿದ್ದೆಲ್ಲ
ಹಾ ಹಾಗೆ ಹೋಗಿದಯಾ
ಹ್ಮ್
ಅದು ಎಕ್ಸ್ಚೇಂಜ್ ಮಾಡ್ಕೋಬೇಕಂತೆ ಮದ್ರ ಲಾವಾನೇ
ಹ್ಮ್
ಹಾಗ
ಮತ್ತೆ ಇನ್ನೇನು ಸಮಾಚಾರ ನೀವು ಬಟ್ಟೆ ತೆಗೆದ್ಕೊಂಡಿರಾ ನಿಮ್ಮ ಊಟ್ಟ ಹಬ್ಬಕ್ಕೆ
ಇಲ್ಲ ನಾನು ಹುಟ್ಟು ಹಬ್ಬಕ್ಕೆ ನಾನನ್ ಬಟ್ಟೆ ತಗೋದು ಕಣಿಲ್ಲ
ನಮ್ಮ ಅಣ್ಣನದ್ದು ಹುಟ್ಟು ಹಬ್ಬ ಇ ಏನು ಕಡುಗೊರೆ ಕೊಡುವುದು ಗೊತ್ತಿಲ್ಲ
ಅದೇ ರಕ್ತದಲ್ಲಿ ಮಾಡಿಿಕ ಕುಡಿ
ಅಗಲ
ಹೌದಾ ಮಾತನಾಡಿ ದುಡ್ಡು ಬರುತ್ತದೆ
ಯಾರ ಜತೆ ಅಷ್ಟು ಬರುತ್ತದೆ ಸಾಲತದ
ಸಾಲುತ್ತದೆ ನೀವು ಅಷ್ಟು ಮಾತಾಡಿದ್ರೆ ಅಷ್ಟು ಬರುತ್ತದೆ ಒಂದು ಐನೂರು ನೀವು ಹ ಸಾವಿರ ಆದ್ರರು ಬರಬಹುದೇನು ನೀವು ಕರೆಕ್ಟ್ ಆಗಿ ಮಾತನಾಡಿದರೆ ಇನ್ನ ನನ್ನ ತಾಯಿಯ ಬಳಿನೂ ಮೂವತ್ತು ಕಖಾಲಿ ಇದೆ
ಸರಿ ನಾನು ಮಾತನಾಡುವೆ ಆದರೆ ನನಗೆ
ನಾನೇ ಇಟ್ಕೊಂಡಿರ್ತೀನಿ ನಿಮ್ಮದು ಹಾ ನೀವು ಬಂದು ಮಾಡ್ಸಿಕೊಳ್ಳಿ
ಸರಿಯಾದ ಸಮಯಕ್ಕೆ ಅಣ್ಣ ಬೇಕಲ್ಲ
ಹಾ ಆ ಟೈಮ್ ಒಳಗೆ ಬರುತ್ತದೆ
ಹೌದಾ
ಹೌದು ಅವರು ಐದು ದಿನ ಒಳಗೆ ಕೊಡತಾರೆ ನೀವು ಈ ವಾರದಲ್ಲಿ ಮುಗ್ಸರಿ ನನ್ನ ಜೊತೆ ಮಾತನಾಡೋದು
ಹಾ
ನಿಮ್ಗೆ ದುಡ್ಡು ಬರುತ್ತೆ ಸಾವಿರ ರೂಪಾಯಿ ಐನೂರು ರೂಪಾಯಿ ನೀವು್ ಕೈ ಉಂಡಿಗೆ ಆಕರಿ
ಹಾ ಸರಿ ಏನೋ ಮಾಡೋಣ
ಏನೋ ಮಾಡ್ರಿ ನಿಮ್ಮ ಅಣ್ಣನ ಹುಟ್ಟಿ ಹಬ್ಬಕ್ಕೆ ನೀವು ಉಡುಗೊರೆ ಕೊಡಬೇಕಲ್ವಾ
ಹ್ಮ್
ಕುಡಿ ಕುಡಿ ಪರವಾಗಿಲ್ಲ ಕುಡಿ
ಹ್ಮ್ ನೀವು ನಿನ್ನ ತಂಗಿಯ ಹಟ್ಟು ಟೋಬುಕ್ಕಿ ಏನು ಕೊಟ್ಟಿರಡು ಹ್ಮ್ ಈವಾಗ ಫೋ ಮಾತನಾಡುತ್ತಿದ್ದೀರಲ್ಲ ಬರಲಿಲ್ಲ ಬೇಣ
ಅದು ಬಂದರೆ ಅದು ಬೇರೆ ಇದೆ
ಹ್ಮ ಏನು
ಇದೇ ಇದೆ ಗತ್ತೇನೆ ಅ
ಹ್ಮ ನಿಮ್ಮ ತಂಗಿ ನಿಮ್ಮ ಹುಟ್ಟು ಹಬ್ಬಕ್ಕ ಏನು ಕೊಡುತ್ತೆ
ಅವರು ಏನುೂ ಕೊಡುವುದಿಲ್ಲ ಅವ್ರೀಗ ಮನೆ ಮಾಡಿದ್ದಾರೆ
ಹ ಹೌದಾ ಎಲ್ಲಿ
ಅವರು ಅವರ ಜಾಗದಲ್ಲೇ ಮನೆ ಮಾಡಿದ್ದಾರೆ
ಎಷ್ಟು ಜನ
ಇಬ್ಬರು
ಹೌದೇ
ಹೌದು
ಪಾವತಿಸುವುದು ಎಷ್ಟು ಹಣ ಎಷ್ಟು ಪಾವತಿಸುವುದು
ಮೂರು ಸಾವಿರ ತಿಂಗಳಿಗೆ
ಇಬ್ಬರು ಕಟ್ಟುವುದಾ
ಹಾ ಇಬ್ಬರು ಸೇರಿ ಮೊರ್ ಅವರು ಒಂದ ಒಂದೂವರೆ ಒಂದೂವರೆ ಅವರ ಅವರ ಇಷ್ಟ
ಹೌದಾ ಹಾಗಾದ್ರೆ ಈಗ ಇದ್ರಲ್ಲಿಲ್ಲ
ಏನಲ್ಲೇ
ಆ ಹಾಸ್ಟೆಲ್ ನಲ್ಲಿ ಇಲ್ಲ
ಹ್ಮ್ ಅವರ ಕೊಠಡಿಯಲ್ಲಿಲ್ಲ
ಹೌದಾ
ಹಟ
ನೀನ್ ಸಮಾಚಾರ
ನೀವು ಎಲ್ಲಿ ನಾವು ಕೇಳ್ತೀವಿ
ಏಂತ ಹೇಳುದು ನೀವು ದೊಡ್ಡವರಲ್ಲವಾ ನೀವು
ನಾವವು ದೊಡ್ಡೋರು ಹೇಳಿದ್ದನ ನೀವು ಕೇಳೋ ಇದಿಲ್ಲ ಎಲ್ಲ ನಿಮ್ಮ ಪಾಡಿಗೆ ನೀವು ಹೇಳುತ್ತೀಲ್ಲ
ಆಗ ನೀವು ಹೇಳಿದ್ದಕ್ಕೆ ತಾನೆ ನಾನು ನಮ್ಮ ಅಣ್ಣನ ಹುಟ್ಟುಹಬ್ಬಕ್ಕೆ ಮಾಡಿಸುತ್ತೀನೆಿಂದು ಒಪ್ಪಿಕೊಂಡಿದ್ದ ಇರೋದು
ಹೌದ ಅದು ನಿಮಗೂ ಆಸೆ ಇತ್ತಲ್ಲವಾ
ಹಾ ಆದ್ರೆ ಹಣ ಇರಲಿಲ್ಲ ಅಷ್ಟೆ
ಈಗ ಹೇಳಿದೀನಲ್ಲಾ ನಿಮಗೆ ಈ ತರ ಮಾಡಿ ಅಂತ
ಮಾಡುತ್ತೇನೆ ಆದರೆ ನನಗೆ ಸರಿಯಾದ ಸಮಯಕ್ಕೆ ಅದು ದೊರಕುತ್ತದೆ ನಾವು ಹುಟ್ಟುಹಬ್ಬದ ದಿನದಂದು
ಅದರ ಮೊದಲೇ ದೊರಕುತ್ತದೆ ನಿಮಗೆ
ಮೊದಲೇ ದೊರಕದಾ ಅದನ್ನು ಮಾಡಿಸಲು ಎಷ್ಟು ಬೇಕಾಗುತ್ತದೆ ಎಷ್ಟು ಕರೆಗಳನ್ನು ಮುಗಿಸಬೇಕು
ನೀವು ಅಂದಾಜು ಇನ್ನ ಇಪ್ಪತ್ತಾದ್ರರು ಮಾತಾಡಬೇಕು ನಿಮಗ್ ಅಷ್ಟೊಂದು ಹಣ ಬೇಕಾದ್ರೆ
ನನಗೆ ಎರಡು ಸಾವಿರ ಬೇಕು ಅಂದರೆ ಎಷ್ಟು ಮಾತನಾಡಬೇಕು
ಅಷ್ಟು ಮಾತಾಡಕೂ ಆಗೋುದಿಲ್ಲ ನನ್ನ ಹತ್ರ ಅಷ್ಟು ಕರೆಗಳು ಇಲ್ಲ ನನ್ನ ಹತ್ರ ಹೇಳ್ಬಲ್ಲ
ಹೌದೇ ಇನ್ನೂ ಇದೆ ಅಲ್ಲವಾ ನಮ್ಮ ಅಣ್ಣನ ಹುಟ್ಟು ಒಬ್ಬಕ್ಕೆ
ನಿಮ್ಮ ಅಣ್ಣನ ಹುಟ್ಟೊಬ್ಬಕ್ಕೆ ಸಮಯವಿದೆ
ಹಾ ಸರಿಯ ಎಲ್ಲಿ ಮಾಡಿಸುವುದು
ಒಲ್ಲೆ ಮಾಡಸಬೇಕು
ನೀನು ನಿನ್ನ ಗೆಳತಿಗೆ ಮಾಡಿಸಿದ್ದ ಅಲ್ಲ ಅಲ್ಲವಾ
ಹ್ಮ್ ಹೌದು ಕೋಲಾರಲ್ಲೂ ಇ ಇ ಅಂತೆ ಖಾಲ ಎಂಟು ನೂರು ರೂಪಾಯಿ ಅಂತೆ
ಹ್ಮ್
ಅದು ಚೆನ್ನಾಗಿದೆಯಲ್ಲ ನನಗೆ ಗೊತ್ತಿಲ್ಲ ನೀವು ಯಾರನಾದ್ರೂ ಹೇಗೆ
ಕೇಳೋಣ ವಿರಿ
ಹ್ಮ್ ಮತ್ತೆ ಇನ್ನೇನು ಸಮಾಚಾರ ನೀವು ನಿಮ್ಮ ಸ್ನೇಹಿತ ಉತ್ತರೊಂದಿಗೆ ಮಾತನಾಡಿ ಪರವಾಗಿಲ್ಲ
ಹಾ ಕೇಳುತ್ತಿದೆ ಹೇಳಿ
ನೀವು ನಿಮ್ಮ ಸ್ನೇಹಿತರ ಜೊತೆ ಮಾತನಾಡಿ ಪರವಾಗಿಲ್ಲ
ಯಾರು ಕರೆ ಮಾಡಿಲ್ಲವಲ್ಲ
ಅಲ್ಲ ಅಲ್ಲ ನಿಮ್ಮದು ಇದು ಹೇಳುತ್ತನೆ ಅವ್ರಿಗೆ ಕರಲಿ ಹಾಕಿ ನಂಬರ್ ಅಂತ
ಯಾರು ನನ್ನ ಸ್ನೇಹಿತರು
ಇದಾರಲ್ಲ ನಿಮ್ಮ ಸ್ನೇಹಿತರು ನಿಮ್ಮ ಕಾಲೇಜಿನ ಸ್ನೇಹಿತರು
ಹಾ ಹಾ
ಅವರ ಜೊತೆ ಮಾತನಾಡಿ
ಅವರು ಅಷ್ಟು ಸ್ಪಷ್ಟವಾಗಿ ಕನ್ನಡ ಮಾತನಾಡುದಿಲ್ಲ ಬಾಯಿ ಬಿಟ್ಟರೆ ಅವರ ಬಾಯಲ್ಲಿ ಕೆಟ್ಟ ಮಾತು ಬರುತ್ತೆ
ಹೂದು ತುಂಬಾ ಕಷ್ಟವಾಗುತ್ತೆ ಅದಾಗಾದ್ರ
ಅವರ ಬಳಿ ಇಂಂತ ಕರೆಲ್ಲ ಮಾತನಾಡಲಾಗ
ಸ್ವಲ್ಪ ಬನ್ನಿ ಇಲ್ಲಗೆೇ ನೀವು
ಯಾಕೆ
ಬನ್ನಿ ಇಲ್ಲಿ ನಿಮ್ಮ ತಾಯಿ ಬಳಿ ಇದ್ದೇನೆ ನಾವು
ಸರಿ ಅಲ್ಲಿ ಇದ್ದರೆ ನಾನು ನಿನಗೆ ಮತ್ತೆ ಇದಾಗುತ್ತೆ ಅಲ್ಲವೇ
ಏನ ಆಗೋದಿಲ್ಲ ಎಲ್ಲ ಸ್ವಲ್ಪ ದೂರ ಕುಳಿತಕೊಳ್ಳಿ ಬನ್ನಿ
ಹಾ ಸರಿ ಬರುತ್ತಿದ್ದೇನೆ ರ ಫೋನು ಇದಕ್ಕೆ ಹಾಕಿದ್ದೇನೆ
ಏನಾ
ಚಾರ್ಜ್ಗೆ ಹಾಕಿದ್ದೇನೆ
ಓ ಅವದಾ ಹ ಸರಿ
ಮತ್ತೆ ಸಿಗೋಣ